ಹಲೋ ಹ್ಮ್ ಆರಾಮಿದ್ದೀರ್ ರಿ
ಹ ಆರಾಮಿದೀವ್ ಮೇಡಮ್ ನೀವ್ ಆರಾಮಿದೀರಾ ಹ ಮೇಡಮ್ ಮತ್ತೆ ಮೇಡಂ.
ಎಲ್ಲಿಗ್ ಹೋಗಿಲ್ಲ ಹಾಲ್ಡೇಸಲ್ಲಿ?
ಬಿಸಿಲು ಒಂದ್ ಇದೆಯಲ್ರಿ ಮೇಡಮ್ ಮನೇಲೆ ಇದೀನ್ ನೋಡ್ರಿ ಮೇಡಂ.
ಹೌದು ಈ ವರ್ಕ್ ಹೆಂಗಿದೆ ನಿಮ್ದು?
ಈಗ ಸದ್ಯ ಯಾವಿಲ್ಲ ಮೇಡಮ್ ಅವು ಇವು ಸಿಗ್ತಾ ಇದ್ವು ಮೊದ್ಲೇಲ್ಲಾ ಸರ್ವೆ ಮಾಡುವು.
ಹ್ಮ್-ಹ್ಮ್
ಈಗ ಸದ್ಯ ಯಾವಿಲ್ಲ ಮೇಡಮ್ ಈಗ ಸದ್ಯ ಒಂದ್ ಎಂಟ ಹತ್ತ್ ದಿನ ಆಯ್ತು ಮೇಡಮ್ ಮನೇಲೆ ಇದೀವಿ.
ಆತ್ರ ತುಂಬಾ ಬಿಸ್ಲ್ ಇದೆ ಅಲ್ರ್ ರೀ ಈ ಬಿಸ್ಲಲ್ಲಿ ಎಲ್ಲಿ ಮಾಡಕ್ ಆಗುತ್ತೆ ಹೇಳ್ರಿ?
ಅದೇ ಮೇಡಮ್ ಹಂಗಾಗಿ ಬಿಸ್ಲು ಮೊದ್ಲು ಹೋಗ್ಲಿ ಬಿಸಿಲು ಬಿಸಿಲುಗಾಲ ಹೋಗಿಂದೇ ನೆಕ್ಸ್ ಕ್ಸ್ಟ್ ಹೊಗೊಂತ್ರಿ ಅಂತ ಅಂದ್ರ ಮೇಡಮ್ ಮನೇಲಿ ಹಂಗಾಗೆ ಸುಮ್ ಆಗಿಬಿಟ್ ತಿ ನೋಡ್ರಿ ಮೇಡಮ್.
ಹಾ ಬಿಸ ಬಿಸ. ಬಿಸಿಲಲ್ಲಿನು ಜನಗಳು. ಬರೀ ಡೆತೂ ಆ. ಜಾಸ್ತಿ ಆಗಕತ್ಬಿಟ್ಟವ ನೋಡ್ರಿ. ಹ ಅದರಲ್ಲಿ ಗ ಬರಿ ಜಾಸ್ತಿ ಗಂಡ ಮಕ್ಕಳೇ ಸಾಯ್ತ. ಯತಾ ಇದ್ದಾರೆ.
ಹ ಮೇಡಮ್ ಅದ್ರಲ್ಲಿ. ಅವರು ಬೇರೆ ಬೇರೆ. ಅದಕ್ಕೆ ಅಡ ಅಡಾಪ್ಟ ಆಗಬಿಟ್ಟ. ಬಿಟ್ಟರ್ತಾರಲ್ರಿ ಮೇಡಮ್ ಈಗ ಬಹಳಷ್ಟು ಹುಡುಗುರು ಆಯ್ತು. ತು. ಅಥವಾ ದೊಡ್ಡವರ ಆಯ್ತು ಈ ಗುಟುಗ ತಂಬಾಕ. ಕೂಗಳು ಹಿಂತವೆಲ್ಲ ಹಾಕೊಳ್ತಾ ಇದರಲ್ಲರಿ ಮೇಡಮ್. ಚೆನ್ನಾಗ ಊಟ ಮಾಡಲ್ಲ ಅವ್ರು ಬಿಸಿಲಲ್ಲಿಗೆ ಈಗ ಅವ್ರು ಆರೋಗ್ಯ ಹೆಂಗ ಆಗ. ಹೌದ ಮೇಡಮ್ ಹಂಗಾಗಿನೆ.
ಹೌದು ಅವರು ಏನ ಮಾಡ್ತಾ ಇದಾರೊ ಗಂಡ ಮಕ್ಳು. ಕಳ ಅಂತ ಅಂದ್ರೆ ಬರೀ ಕುಡಿಯೋದಷ್ಟೇ ನೋಡ್ತಾ ಇದ್ದಾರ ಅವರ ನಾವ ನೀರ್. ಕುಡ್ಡೆ ಹೊಟ್ಟೆೆಯಲ್ಲಿ ಇಷ್ಟ ಸಂಗಟ ಆಗತ್ತೆ ಅವರು ಇನ್ನ ಆಲ್ಕೊಹಾಲಿಕ್ ಕುಡ್ದು ಸರಿಯಾಗಿ ನೀರ ಕುಡಿಯೋದಿಲ್ಲ ಸರಿಯಾಗಿ ಊಟ. ಊಟಾ ಮಾಡೋದ. ದಿಲ್ಲಾ. ಟೈಮ್ ಸರಿಯಾಗಿ ಯಾವ್ದನು ಮೇಂಟೈನ್ ಮಾಡದ. ದಿಲ್ಲ ಹಂಗಾಗಿ ಪಾಪ ಎವರಿಡೇ ಲಿವರ್ ಪ್ರಾಬ್ಲಮ್ ಆಗಬಿಟ್ಟು ಕಿಡ್ನಿ ಪ್ರಾಬ್ಲಮ್ ಆಗಬಿಟ್ಟು ಬರೆ ಅದರಿಂದಾನೇ ಸಾಯ್ತಾ ಇದ್ದಾರ ನೋಡ್ರಿ ಜಾಸ್ತಿ.
ಹೌ ಹೌದ್ರಾ ಮೇಡಮ್.
ಹ್ ಅದರಿಂದಾನೆ ಚಾ ಇತ್ತೀಚಿಗೆ ನನ್ನ ನನ್ನ ಏರಿಯಾದಲ್ಲೆ ಒಂದ ಮೂರ ನಾಲ್ಕ ಡೆತ್ ಹಂಗೆ ಆಯ್ತ ನೋಡ್ರಿ.
ಹೊ ಓಹೋ ಹ ಅಂತ ಚಟಗಳಿಗೆ ಆ ಹೋದಂತವರು ಅವರು. ಅವರು ಊಟನೇ ಮಾಡಲ್ಲ ಮೇಡಮ್.
ಮಾಡಲ್ಲ ಹಹ ಪಾಪ ಹೆಂತಿ ಮಕ್ಳು ಗೋಳಾಟ. ಟ ಅದೇ ಇರತ್ತೆ ನಮಗೆ ಹೇಳಿ ಹೇಳಿ ಸಾಕ ಆಗ್ಬಿಟ್ಟಿದೆ ನೋಡ್ರಿ ಯಾರ ಹೇಳಿದ್ರೆ ಕೇಳ್ತಾರ. ನಮ್ಮ ಮನೆ ಗಂಡ ಮಕ್ಕಳು ಅವ್ರ ಹತ್ರಾನೆ ಹೆಳ್ಸಕ ರೆಡಿ ಆಗಿ. ಆಗಿದೀವಿ ಅಂತ ಅಂದ ಅನ್ನತಾರ. ಏನ ಮಾಡಿದ್ರರು ಬಿಡ್ತಾರ ಹೇಳ. ಅದನ್ನೇ ಮಾಡತೀವಿ ನಾವ ಅಂತ. ಅಂತ ಅಂದ ಅನ್ನತರ. ಅವರ ಯಾರ ಹೇಳಿದ್ರು ಬಿಡೋದ ಸುಳ್ಳು. ಅವ್ರರು ಸೆಲ್ಫ ಆಗಿ ತಿಳ್ಕೋಬೇಕು
ನಿಜ ಮೇಡಮ್ ಅವ್ರ ಮನಸಲ್ಲಿ ಬರ್ಬೇಕು ಮೇಡಮ್ ಅದು ಆ
ಇರ್ಬೇಕು ನಮ್ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಅವ್ರಗ್ ಬರ್ಬೇಕು ನೋಡ್ರಿ ಅದು
ಹೌದು ಮೇಡ್ ಹೌದು ಮೇಡ ಈಗಿನ ಕಾಲದಲ್ಲಿ ಎಲ್ಲಾ ಅವರು ಅಂಂತ್ದಲ್ಲಾ ಏನು ಆಲೋಚನೆ ಮಾಡಾರ ಮೇಡ ಹ ಮೇಡ ಹೌದು ಮೇ
ಏನೋ ಏಜ್ ವಯಸ್ಸಾದವರು ಹೊಲಗಳು ಕೆಲಸ ಮಾಡೋರು ಏನೋ ಹೋಗ್ಲಿ ಬಿಡ್ರಿ ಅಂತ ಅನ್ಎಜುಕೇಟೆಡ್ಡು ಅಂತಥ ಚಟ್ಟಕ್ಕೆ ಬಲಿಿಯಾಗಗ್ತಾ ಇದ್ದಾರಾ ಅಂತಂದರೆೆ ಪರವಾಗಿಲ್ಲ ಒಳ್ಳೆ ಕಾಲೇಜ್ ಉುಡುಗುರು ಹೈಸ್ಕೂಲ್ ಸ್ಕೂಲ್ ಮೋಕ್ಕಳ ಪಿ ಯು ಸಿ ಮೋಕ್ಕಳ ಡಿಗ್ರಿ ಮೋಕ್ಕಳ
ಓ ಹೋ ಹೋ ಹೋ ಆ ಇನ್ನು ಸಣ್ಣ ಸಣ್ಣ ವಯಸ್ಲ್ಲಿ ಹಿಂಗೆ ಇದ್ ಮಾಡ್ಕ ಕೊಡ್ತಾ ಇದ್ದಾರಲ್ರ ಮಡಮ್ ಅವ್ರು
ಸಣ್ಣ ಸಣ್ಣ ವಯಸ್ಸಲ್ಲಿ ಸ್ಟಾರ್ಟ್ ಆಗಿದ್ದಾವೆ ನೋಡಿರಿ ಅಂತ ಮಕ್ಕಳಿಗೆ ಅೇ ಅಂತ ಅಂತವ್ರರಿಗೆ ಡಿ್ರಿಓದೋ್ರರಿಗೆ ಅಂತವ್ರರಿಗೆಲ್ಲ ಯಾವ ರೀತಿ ನಾಲೆಜ್ ಕೊಡಕ್ಕ ಆಾಗುತ್ತೆ ಹೇಳ್ರಿ
ಅಯ್ಯೋ ಅವರು ಡಿಗ್ರಿ ಓದ್ಕೊಂಡ ಅಂತವ್ರಿಗೆ ಯಾರು ಹೇಳಕ ಆಗಲ್ಲ ಬಿಡ್ರಿ ಮೇಡಮ್ ಅವರು ಇನ್ನೊಬ್ರಿಗೆ ಹೇಳ್ಬೇಕು ನಿಜ ಮೇಡಮ್
ಕಡಿಗೆ ತಿಳಿಸಿ ಹೇಳದ ಭಾರಿ ಕಷ್ಟ ಅವರಿಗೆ ಗೊತ್ತಿರುತ್ತೆ ಮತ್ತೆ ಅವರಿಗೆ ಇದು ಇದು ಹಿಂಗ ಕೆಟ್ಟದ್ದ ಅದು ಹಿಂಗ ಕೆಟ್ಟದು ಅಂತಂದ
ಹಾ ಮೇಡಮ್ ಹಾ ಮೇಡ್ ಗೊತ್ತತ್ತು
ಟುವಿ ಅದೇ ತಪ್ಪುಗಳೇ ಮಾಡ್ತಾರೆ ಅಲ್ಲ ಬರಿ ಗಂಡ ಹೆಣ್ಮಕ್ಳ ಅಷ್ಟಲ್ಲೇ ಬರೀ ಇತ್ತೀಚಿಗೆ ಹೆಣ್ಮಕ್ಳುನು ಅದೇ ತಪ್ಪುಗಳು ಮಾಡ್ತಾ ಇದ್ದಾರಲ್ಲಾ
ಹೌದು ಮೇಡಮ್ ಅವರು ಸಹ ಈಗ ಕುಡಿಯೋದು ಬೀಡಿ ಸಿಕ್ರೆಟ್ ಎ ೆಲ್ಲ ಮಾಡ್ತಾ ಇದ್ದಾರೆ
ಮಾಡ್ತಾ ಇದ್ದಾರೆ ಅದು ಹೆಜು ಕೆಟ್ಟಟ್ಟ ಜಾಸ್ತಿವರೆಗೆ ಕ್ಲಬ್ಬಗ ಹೋದ್ವಿ ಪಬ್ಗೋದ್ವಿ ಹ ಅವರು ಸಿಗರೇಟ್ ಸೇ ದು ಹ ಎಲ್ಲ ಈ ಈಕ್ವಲ್ ಆಗ್ಿಬಿಟ್ಟಿದ್ದಾರೆ ಹೆಣ್ಮ ಮಕ್ಳು ಇಲ್ಲ ಗಂಡ ಮಕ್ಳು ಇಲ್ಲ
ಆಯಚ್ಚು ಅಂತವ್ರಗ್ ಏನ್ ಹೇಳದ್ ಮೇಡಮ್ ಹಂಗಿದ್ರೆ
ಬರೀ ದುಶ್ಚಟಗಳೇ ಅನ್ನೋದೇ ಒಂದು ದೊಡ್ಡ ಇದಾಗಬಿಟ್ಟದೆ ಚಾಲೆಂಜಿಂಗ್ ಆಗ್ಬಿಟ್ಟೈತೆ ಹೊರಗಡೆ
ಹಂಗಿದ್ದಾಗೆ ತಂದೆ ತಾಯಿಗಳು ಏ. ಬಾಳ ಕಷ್ಟ ಆಗುತ್ತೆ ಮೇಡಮ್ ಅಂತ ಮಕ್ಕಳನಾ ಕಂಟ್ರೋಲ್ ಮಾಡೋದು ಅವ್ರನ್ನೊಂದ ಇದಕ್ಕ ತರೋದು ಅಂದ್ರೆ.
ಬಾರಿ ಕಷ್ಟ ಆಗತ್ತ ಹಂತದ ಏನ್ ಕೆಲವೊಂದು ಹಂಗೆ. ರೆಫರ್ ಮಾಡ್ತಾ ಇರ್ತೀವಿ ಅಪ್ಪಪ್ಪ ಹೆಲ್ತ್ ಡಿಪಾರ್ಟ್ಮೆಂಟ್ವರು ಏರಿಯಾಗಳಲ್ಲಿ ಬಂದು ಸ್ಲಮ್ ಏರಿಯಾಗಳಲ್ಲಿ ಬಂದು ಹೇಳಿ ಹೋಗ್ತಾ ಇರ್ತಾರ ಅವರು.
ಓ ಜಾಗೃತಿಕ. ಎಲ್ಲಾ ಮೂಡಸ್ತಾ ಇರ್ತಾಲರಿ ಮೇಡಮ್ ಅವ್ರು ಸಹ.
ಬಾಳ ಈ ಬಿಸಿಲ ಕಾಲಲ್ಲಿ ಬಾಳ ಮುಡಿಸ್ತಾರ ನೋಡ್ರಿ.
ಹಾ ಹಾ ಹಾ ಹಾ ಹಾ.
ಏರಿಯಾದಲ್ಲಿ ಹೇಳ ಹೋಗ್ತಾರೆ ಪಾ. ಪಾ ಮನೆ ಇಂಡಿವಿಜುವಲ್ ಆಗಿನು ಬಂದ. ಕೆಲವೊಂದು ಇದಕ್ಕೆ ಕೌನ್ಸಲಿಂಗ್ ಕೊಟ್ಟು ಹೋಗ್ತಾರ ಯಾರಾದ್ರೂ ಪೇಷೆಂಟಗಳಿದ್ರೆ.
ಹಾ ಹಾ ಹಾ ಹಂಗೆಲ್ಲಾ ಹೇಳಿದ್ರುನು ಅವ್ರ ಮಾತ. ಕೇಳ್ತಾ ಇಲ್ಲ.
ಕೇಳಲ್ಲ ಕೇಳಲ್ಲ ಅವಾಗಿನ ಪೂರ್ತೆ. ಹೂ ಅಂತಾರೆ ಒಂದ ದಿನ ಕಂಟ್ರೋಲು ಎರಡ ದಿನ ಕಂಟ್ರೋಲ್ ಇರ್ತಾರೆ ಮತ್ತೆ ಮೂರನೇ ದಿನಕ್ಕೆ ಅವ್ರದೇ ಆಟ ಅವರಿಗೆ.
ಹೌದೌದು ಮೇಡಮ್.
ಜೊತೆಗೆ ಅದ್ರ ಜೊತೆಗೆ ಕಾಯಿಲೆಗಳನ್ನು ಬರೆಸ್ಕೊಂತಾರೆ ಕ್ಯಾನ್ಸರ್ಗಳು ಲಿವರ್ ಫಂಕ್ಷನ್ ಡ್ಯಾಮೇಜು.
ಇತ್ತೀಚೆಗೆ ಕ್ಯಾನ್ಸರ್ ಅಂತೂ ಜಾಸ್ತಿನ ಆಗಿಬಿಟ್ಟವ ಮೇಡಮ್ ಈ ಒಂದ ಬ್ಯಾರ ಬ್ಯಾರೆ ಈಗ ಏನೋ ಅ. ತಂಬಾಕು ಹಂತವೆಲ್ಲ ತಗೊಳ್ತಾ ಇದ್ದಾರಲ್ಲಾ. ವಿಮಲ್ ಅಂತ ಇಂಥವೆಲ್ಲ ತಗೊಂಡ ತಗೊಂಡು ಕ್ಯಾನ್ಸರ್ ಗಳು ಜಾಸ್ತಿ ಬರ್ತವೆ. ತ ಇದಾವ ಮೇಡಮ್.
ಅದು ಅದನ್ನು ಕೇರ್ಲೆಸ್ ಆಗ್ತಾ ಇದ್ದಾವೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ. ಬರಲ್ಲ ಅವ್ರು ಅಷ್ಟ. ಆಸ್ಪತ್ರೆಗಳಿಗೆ ಬಂದ ಬರಲ್ಲ ಕೇರ್ ತಗೊಳ್ಳಲ್ಲ ಹೇಳಿದ್ರರೆ ಥರ್ಡ್ ಸ್ಟೇಜಲ್ಲಿ ಫೋರ್ತ್ ಸ್ಟೇಜ ಅಲ್ಲಿ ಬರೊದು ಕ್ಯಾನ್ಸರ್. ರ್ ಅನ್ನೋದು ಆ ಏಜ್ ಅಲ್ಲಿ ಕ್ಯಾನ್ಸರ್ ಕಂಡ. ಕಷ್ಟ ಆಗುತ್ತ.
ಹೌದೌದು ಮೇಡಮ್ ಬೇಗ ಡೆತ್ ಆಗಬಿಡ್ತಾರಲ್ಲರಿ ಮೇಡಮ್ ಬೇಗ ಡೆತ್ ಆಗ್ತಾರೆ ಓಹೋಹೊ.
ಅದೇ ನೋಡ.
ಸ್ವಲ್ಪ ಇದ್ದಾಗ ತೋರ್ಸ್ಕೊಂಡು ಆರಾಮ ಆಗೋ ಇದ್ರಲ್ಲೇ ಇರಲ್ಲ ಮೇಡಮ್ ಅವರು ಮೊಂಡತನಾ.
ಅವ ನಾ ನಮಗ ನನಗ ಏನಾಗಿಲ್ಲ ನಾನ ಯಾಕ ಬರ್ಬೇಕ ಆಸ್ಪತ್ರೆಗ ಸಣ್ಣದೊಂದ ಗುಳ್ಳೆ ಆಗೈತ ಸ್ವಲ್ಪ ಒಂದ ಇದ ಆಗೈತೆ ಆಮೇಲೆ ಮೆಡಿಕಲ್ ಶಾಪಿಗೆ ಅಡಿಟ್ ಆಗ್ಬಿಡೋದು. ಯಾವ್ದ ಒಂದ ಗುಳಿಗೆ ತಂದ . . ಗುಳಿಗೆ ತಂದ ಆಯ್ತ ಕಡಿಮೆ ಆಯ್ತ ಆವಾಗಿ ಪೂರ್ತೆ. ಕಡಿಮೆ ಆ್ತು ನನ್ ಚನ್ನಾಗಿಲ್ಲ ಿತ ಅಷ್ಟೆ ಹ್ಮ್ ಇದೇ ತರ ಜಾಸ್ತಿ ನಡೀತಾ ಇದೆ ನೋಡರಿ ಹ್ಮ
ಹಂಗಿತ ಏನ್ ಮಾಡ್ಬೇಕು ನಮ್ ಅವ್ರಿಗೆ ಅವ್ರಗ್ ಏನ್ ಕೌನ್ಸಲಿಂಗ್ ಕೊಡ್ಸಿದ್ರುನ ಅವ್ರರು ಮಾತ್ರ ಕೇಳಲ್ಲ ಮೇಡಮ್
ಕೇಳಲ್ಲ ಅದಕ್ಕೆ ಏನು ಮಾಡಿದ್ರರು ಕೇಳಲ್ಲ ಏನಂದರೆ ಒಂದು ಟೈಮಿಗೆ ಅಡಿಟ್ ಆಗರಿಿ ಅಂತಂದು ಹೇಳಬೇಕಷ್ಟೆ ಲಿಮಿಟು ಸ್ವಲ್ಪ ಎಲ್ಲ ಆಮೇಲೆ ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊ್ಬಿಟ್ಟು
ಹಾ ಮೇಡಮ್
ಆ್ ಆ್ ಮ ಿಗೆ ಸ್ವಲ್ಪ ತರಬಹುದು ಅಷ್ಟೇ ಹರ್ತಿಿ ಬಿಡ್ಸೋದು ಅಂತಂದ್ರೆ ಎಲ್ಲ್ದ ಎಲ್ಲರಿಗೂ ಚಾಲೆಂಜಿಂಗ್ ಆಗುತ್ತೆ ಅದು
ಹೌದೌದು ಮೇಡ್
ಸ್ವಲ್ಪ ಅವರು ಡಿಗ್ನಿಫೈ ಆಗಿ ಮೈಂಟೈನ್ ಮಾಡ್ಕೊಂಡು ಕೊಡ್ರಿ ಏನೋ ಯಾವಾಗೂ ಒಂದು್ಸತಿ ಬೇಜಾರಾದಾಗೆ ಏನು ಯಾರು ಫ್ರೆಂಡ್ಸ್ ಕಲ್ತಾಗೆ ಆ ಥರ ಅಂತಂದು ಸ್ವಲ್ಪ ನಾಲೆಜ್ ಕೊಡ್ಬೋದು
ಹೌದೌದು ಮೇಡಮ್ ಬೇಗ ಸಾಯುವಂತ ಸ್ವಲ್ಪ ನಿಧಾನ ಸಾಯ
ಮಧ ಅಾನಕ್ ಸ ಆಾಯ್ತಾರ ಆಮೇಲೆ ಈ ಮುದುಕೀಗಿನ ಪುಡಿಗಳು ಹ ಎಲ್ಲ ಅಡಿಕೆ ತಂಬಾಕುಗಳು ಅವನು ಬಿಡ್ಸಕ್ಕಂಗಿಲ್ಲ ಹ ಕೇಳ್ತೇವೆ ಅದ್ರಲ್ಲಿ ಅದನ್ನು ಅಷ್ಟ ಅಷ್ಟೇ ಒಂಥರ ತ ಇದು ತಂಬಾಕು ಟೈಪಿ ಅದದೆ
ಹೌದೌದು ಮೇಡಮ್ ಅದು ಎಲ್ಲ ಬಾಯಾಗಲ್ಲ ಗುಳ್ಳಿ ಹಾ ಆ ಹಾಗೆ ಬಿುಟ್ಟಿರ್ತ ಮೇಡಮ್ ಬಹಳಷ್ಟು ಜನರಿಗೆ
ಹ ಆಗ್ತಾ ಇದ್ದ ಅದು ಅಜರ್ಗ್ ಗೊತ್ತಾಗಲ್ಲ ಏನೋ ಬಾಯಿ ನೋವು ಆಾಗೈತೆ ಬಾಯ್ ಒಡದತೆ ಅಂತ ಯಾವವು್ದೋ ಮೆಡಿಕಲ್ ಶಾಪಿಗೆ ಹೋಗ್ತಾರ ತನ್ಕೊತಾರ ಹಾಕೊತಾರೆ ಗುಳಿಗೆಗಳಷ್ಟೇ
ಹಾ ಹಾ ಹಾ ಹಾ ಅವರಿಗೆ ಎಲ್ಲಿ ಟೆಸ್ಟ್ ಮಾಡ್ಸೋದು ಏನು ಅಂತ ಗೊತ್ತನೇ ಆಗಲ್ಲ ಮೇಡಮ್ ಒಂದೇಟಿಗೆ ಮೂರು ಅಥವಾ ನಾಲ್ಕು ಸ್ಟೇಜ್. ಬಂದ ಬಿಡ್ತಾರ ಅವರು.
ಬಂದ್ಬಿಡ್ತಾರ ಉಳ್ಯದ್ ಕಷ್ಟ ಆಗತ್ತೆ ಅವಾಗ್ ಅವಗ.
ಹೌದೌದೌದು ಮೇಡಮ್. ಓ ಇಂತವ್ರಿಗೆಲ್ಲ ಮಾಹಿತಿ ಹೇಳೋದ್ ಬಾಳ ಕಷ್ಟ ಮೇಡಮ್.
ರೆ ಬಟ್ ಆದ್ರೂ ಹೇಳ್ಬೇಕ್. ಇನ್ನು ಸ್ವಲ್ಪ ಜಾಸ್ತಿ ಜನಕ ಒಳ್ಳೇದಕ್ಕಿಂತ ಕೆಟ್ಟದ್ದೇ ಜಾಸ್ತಿ ಆಗ್ತೈತೆ ಅಂತಂದ್ರೆ ಹತ್ತರಲ್ಲಿ ಅಟ್ಲೀಸ್ಟ್ ಒಂದ್ ಮೂರ್ ಜನ ತಿಳ್ಕೊಂಡ್ರುನು ನಾವ್ ಹೇಳಿದು ಸಾರ್ತಕ ಆತು.
ನಿಜ ನಿಜ ಮೇಡಮ್.
ಅಷ್ಟು ಕಷ್ಟು ಜನ ತಿಳ್ಕೊಳ್ಳಿಲ್ಲ ಅಂತಂದ್ರರುನು ಅದ್ರಲ್ಲಿ ಕೆಲವೊಬ್ಬ್ರಗಾದ್ರು ಹೇಳಿದ್ದಾದ್ರು ನೆನಪ್ ಇಟ್ಕೊಂಡ್ರು ಪರ್ವಾಗಿಲ್ಲ.
ಹ ಮೇಡಮ್.
ಅಂತಂತವಾಗಿ ನಮ್ಮ ಹ ಹತ್ತು ಜನಕ್ಕೆ ಹತ್ ಒಬ್ರು ಹೇಳಿದ್ರೆ ತಪ್ಪಾಗುತ್ತೆ ಇಬ್ರ್ ಹೇಳದ್ರೆ ತಪ್ಪಾಗುತ್ತೆ.
ಹೌದು ಮೇಡ್.
ಹದು ಒಂದ್ ಹತ್ ಜನಕ ಹತ್ ಜನನು ಹೇಳಿದ್ರೆ ಆಕ್ಲಿಷ್ಟು ಒಂದ್ ಹತ್ ಮಾತ್ ಆದ್ರು ನೆನ್ಪಿರ್ತಾವೆ ಅವ್ರಿಗೆ.
ಆರಾಮ್ ಆರಾಮ್ ನೆನಪಿಟ್ಕೊಂಡಿರ್ತಾರೆ ಮೇಡಮ್ ಒಂದಲ್ಲ ಒಂದ್ ದಿವ್ಸ ಅವ್ ನೆನ್ಪಿಗ್ ಬಂದೇ ಬರ್ತಾವೆ ತಾವ್ ಏನಾದ್ರು ಕೆಟ್ಟ ಚಟಗಳಿಗೆ ಏನಾದ್ರು ಬಲಿ ಆಯ್ದ್ರು ಅಂತಂದ್ರೆ.
ಆದ್ರೆ ಏನಾದ್ರು ಸ್ವಲ್ಪ ಫ್ಯಾಮಿಲಿನಲ್ಲಿ ಹೊಡ್ತಾ ತಿಂದ್ರೆ. ನೆ ಜೀವ್ನ್ದ್ ದಲ್ಲಿ ಓಡ್ತಾ ತಿಂದಾಗೆ ಅವಾಗಾದ್ರು ಅವ್ರು ಬದ್ಲಾವಣೆ ಕಾಣ್ಬೊದು.
ನಿಜ ಮೇಡಂ ಹೌದು ಹೌದೌದು.
ಕೇಳಲ್ಲ ಅಂತಂದ್ ಬಿಡಂಗಿಲ್ಲ ಹೇಳ್ಕೆಂತ ಇರ್ಬೇಕ್. ಕಷ್ಟ
ಹೇಳ್ತಾ ಇರ್ಬೇಕ್ ಮೇಡಮ್ ಹೇಳಮ್, ನಾವ್ ಹೇಳ ಕರ್ತವ್ಯ ನಾವ್ ಮಾಡ್ಬೇಕ್ ಮೇಡಮ್.
ಮಾಡ್ತಾ ಇರ್ಬೇಕಷ್ಟೆ.
ಏನು ಹೇಳಿದ್ರು ಈ ಹುಡುಗ್ರು ಈಗನ್ ಜನ್ರೇಷನ್ ಇರೋದೆ ಹಂಗ್ ಐ ಇದೆ ಮೇಡಮ್.
ಕೇಳ್ತೇಡಾ ಕೇಳ್ತೇಡ ಅಂದ್ರೆ ಎದ್ರು ಬಾಳ ಎದ್ರು. ಏನಾದ್ರು ಹೇಳಿ ಹೂ ಅನ್ನ ಮಾತ್ ಬರಲ್ಲ ಯಾಕ್ ಕೇರ್ನ ಕೊಷಶನ್ ಬರುತ್ತೆ.
ನಿಜ ಮೇಡಮ್ ನಿಜ್
ನ್ ಓ ಆಯ್ತ್ ತು ನೀವೇ ಒಳ್ಳೇದಕ್ಕೆ ಹೇಳ್ತಾ ಇದ್ದೀರಲ್ಲ ಏನ್ ಹೇಳಿದ್ರು ನಮ್ ಒಳ್ಳೇದಕ್ಕೆ ಅನ್ನೋ ಮಾತ್ ಬರಲ್ಲ. ಯಾಕ ತಿನ್ನಬಾರ್ದು ಯಾಕ್ ಕುಡಿಬಾರ್ದು ಏನಾಗ್ತದೆ ಏನಾಗಲ್ಲ. ನಮ್ಗ್ ಗೊತ್ತು. ನೀವೇನು ಹೇಳ್ಬೇಡ್ರಿ ನಮ್ಗ ಗೊತ್ತು ಅನ್ನೋಕ್ಕು ಕ್ವಶಷನ್ ಬರ್
ಆ ಕೋಷನ್ ಮಾಡ್ ತರ ಹೌದೌದು ಮೇಡಮ್ ಬಾಳ ಎದ್ರು ಇದ್ದಾರ್ ನೋಡ್ರಿ ಮೇಡಮ್ ಈಗಿನ್ ಕಾಲದ್ ಮಕ್ಕಳಂತೂ ಹಾ ಮೇಡಮ್ ಹೇಳಿದ್ದನ್ನ ಕೇಳದು ಇಲ್ಲ. ತಾವ್ ಏನ್ ಬೇ ತಮಿಗ್ ಏನೊ ಮಾಡ್ಬೇಕ್ ಅನಿಸುತೆ ತದ್ನೆ ಮಾಡ್ತಾ ಇದಾರೆ. ಹ ನನ್ಸ್ಕೊಳ್ತಾರೆ ಏನ್ ಎಷ್ ಚೆನ್ನಾಗಿ ಹೇಳ್ತಾ ಇದ್ರಲ್ಲಪ್ಪಾ ನಾ ಅವ್ರ ಮಾತ್ ಕೇಳಿಲ್ಲಲ್ಲ ತೆಳಿ ಅವಗ್ ಪ
ಪಶತಾಪ ಪಡ್ ಎಲ್ಲ ಕಳ್ ಕೊಂಡ್ ಮೇಲು ಪಶತಾಪ ಪಟ್ಟ್ರ ಜೀವ್ನ ತಿರ್ಗಿ ಬರಂಗಿಲ್ಲ ಅವ
ಹೌದೌದು ಮೇಡಮ್ ಹೌದು ಮೇಡಮ್.
ಹಂಗೆ ಕೇಳಲ್ಲ ಅಂತಂದ್ ಬಿಡಂಗಿಲ್ಲ ಹುಡುಗುರ್ ಆಟ ಹುಡುಗಗುರ್ ಆಡ್ತಾ ಇರ್ತಾವೆ ತಿರ್ಸಿ ತಿರ್ಸಿ ಹೇಳ್ತಾ ಇರ್ಬೇಕ್ ಅಷ್ಟೇ ಅದನ್ನ.
ಹೌದೌದು ಮೇಡಮ್ ಹೌದು ಮೇಡಮ್.
ಮತ್ತೆ ಹೇಳ್ ಯಾಕಂದ್ರೆ ಕಾಯ್ಲೆ ಇವ್ಳು ಮೊದ್ಲಿನ್ ತರ ಫುಡ್ನು ಇರಲ್ಲ ಇವಾಗ ಕಡಿಮೆ ಮಾಡಕ್ ಕ್ವಾಲಿಟಿ ಫುಡ್ ಇರೋದಿಲ್ಲ ಎಲ್ಲ ಗೊಬ್ಬರ ಗಳು ಅವು ಇವು.
ರಾಸಾಯನಿಕ ಮುಖ ಆ ರಾಸಾಯನಿಕವಾಗಿ ಎಲ್ಲಾ ಕಲ್ಬರಿಕೆ ಆಗಿರುವಂ ತ ಆಹಾರನ ಬರ್
ಅದ್ ಅದೇ ಒಂಥರ ಅರ್ಧ ದುಶ್ಚಟಗಳು ಅದವು ಫುಡ್ ಐ ಫುಡ್ ಐದೆ. ಟ್ಟತ್ ನಮಿಗೆ. ಏನು ಏನು ತಿಂದಿಲ್ಲ ಅಂತಂದ್ರನು ಆಟೋಮೆಟಿಕ್ ಆಗ್ಲಿ ಪಾಯ್ಜನ್ ಆಗ್ಬಿಡತ್ತೆ ಹೌದು ಹ್ಮ. ಅಲ್ಲಿ ಎಲ್ಲ ಒಂತರ ಆಲ್ಕೋಹಾಲ್ ಮಿ ಮಿಕ್ಸ್ ಇರುತ್
ಹಾ ಎಲ್ಲಾ ರಾಸಾಯ್ನಿಕ ಮಿಕ್ಸ್ ಆಗಿ ಮಿಕ್ಸ್ ಆಗಿ ಅದನ್ನ ನಾವ್ ಊಟ ಮಾಡದ್ರೆ ರಾದ್ ದೇ ಅದ್ ಆಯಾಸ್ ಕಡಿಮ್ ಮಾಡುತ್ತೆ.
ಕರುಳು ಕ್ಯಾನ್ಸರು ಅವೆಲ್ಲ ಬರೋದ್ ಅದ್ರಿಂದಾನೇ ಅಲ್ಲ.
ಹೌದೌದು ಮೇಡಮ್ ಹೌದು ಮೇಡಮ್.
ರು ದುಶ್ಚಟಗಳಿಗೆ ಬಲಿಯಾದರೂ ಒಂದೇ. ಬಲಿ ಆಗ್ಲಿಲ್ದವ್ರಗೂ ಕಾಯ್ಲೆ ಬರ್
ನಿಜ ಹೌದೌದು ಅದೇ ಮೇಡಮ್ ಇದೇ ಕಾರ್ಣನೆ ಈಗ ರಸ ಸಯ್ನಿಕ ಪದಾರ್ಥಗಳನ್ನ ನಾವೇ ಏನ್ ಉಪಯೋಗ್ ಮಾಡ್ತಾ ಇವಲ್ಲ. ಹಂಗಾಗಿನೇ ಇವೆಲ್ಲಾ ಕಾಯ್ಲೆಗುಳ್ ಬರಕ್ ಸ್ಟಾರ್ಟ್ ಆಗ್
ಸ್ಟಾರ್ಟ್ ಆಗ್ತಾ ಇದಾವ ಏನಂದ್ರೆ ಜಾಸ್ತಿವರ ಹೊರಗಿನ್ ತಿನ್ಲಾರ್ದೆ ಮ್ ಮನೆಲ್ಲೇ ಪ್ರಿಪೇರ್ ಮಾಡ್ಕೊಂತಿಂದ್ರೆ ಸ ಎಷ್ಟೋ ಬೆಟ್ರ್ ಹ್ಞೂ ಹ್ಞ ಆಯ್ತು ಓಕೆ ಥ್ಯಾಂಕ್ ಯು.